ಬ್ರೊಬ್ಬರಿ ನೀವೇ ದೊಡ್ಡಕ್ರ ನಾವೇನ್ ದೊಡ್ಡರ ಬೇಡ
ಇಲ್ಲ ಭೈ ಕೇಳಿನೋ ಭೈ ನಿನಗೆ
ಏನ್ ಬ್ರೋ ಎಲ್ಲಾ ನೀವೇ ದೊಡ್ ಮಂದಿ ಆಗ್ಬೇಕು ಅನ್ನಾರು
ನಾ ಹಂಗಲ್ಲ ಬ್ರೋ ಕೇಳಿದೆ ಬ್ರೋ ನಿಂಗೆ ನನ್ಕಿನ ಜಾಸ್ತಿ ಆಗೈತಿ ತಿ ಬ್ರೋ ನಿಂದು
ಇಲ್ಲ ಬ್ರೋ ನಿನಕಿಂತ ಕಮ್ಮಿನೆ
ಎಲ್ಲಿಬ್ರು ನನ್ನದ್ರ ಕೋಂಟದ ಅಲ್ಲಿ ಬಂದಿದ್ದೆ ಟು ಬ್ರೋ ನಿಮ್ಗೇನ್ ಬ್ರೋ ಅದ್ರಲ್ಲೆ ಅಲ್ಲೇ ಆರಡವರಿ ಬಂದದ್ ನಿಂಗೆ
ನಿನ್ ಮಲ್ಲನ್ ನಿ ವರ್ಷ ಎಷ್ಟು ಮೂವಂದನ್ನು ಮೂರು
ಏನ್ ಮೂೂರು
ಮೂರ್ ಬಂದಿನ ಮತ್ತತದ ಫಸ್ಟ್ ತಗೊಂಡದ
ನಂದ
ಹ್ಮ್
ಇಲ್ವಾ ಮಾರಾಯ
ಮತ್ ನೀವೆಂದಲ್ಲ
ಎರಡು ಬಂದದೆ ಅಂದೆ ಮೂರ್ ಅಂದಿಲ್ಲ ನಾನು
ಒಂದ್ಸಲ ಸಾವಿರ ಒಂದ್ಸಲ ಎರಡ್ ಸಾವಿರ ಅಂದ್ಲ್ಲ.
ಒಂದ್ಸತಿ ಸಾವಿರ ಇನ್ನೋನ್ಸತಿ ಸಾವಿರ ಅಂದದು
ನಿಂದ ಜಾಸ್ತಿನೇ ಆಯ್ತ್ ಚಿಲ್ಲರು ಬಿದ್ದ ಇಲ್ ಒಂದೊಂದ್ ಸತಿ
ಅ ಕಳಕ್ ನಾಕ್ನೂರು ಒಂದ್ ಮುನೂರು ಒಂದ ನೂರ ಐವತ್ತು ನಕ್ನೂರು ಮುನ್ನೂರು ಏಳ್ನೂರು ಒಂದ್ ಎಂಟ ಮಲ್ ಬರ್ತಾವ ಹಚ್ಚಿ ಮತ್ತೆ
ಹಾ ಮತ್ತೆ ಹೆಂದೊ ಹ್ಮ್ ಮಾಡಿದ್ರ ಹೆಂಗ್ ಬ್ರೋ ನೀನ್
ಹ್ಮ
ಎಕ್ಕಡೆ ಹೋಗಿಲ್ವೇನೋ ಟೀ ಕಾಫಿ
ಏ ಕಾಫಿ ಎಲ್ಲವು ಎಿದ್ರ ಪೇನಂಬಲ್ಲಿ
ಏನು
ಎದುರಗಂತ ನ ಬೋಲ
ದೊಡ್ಡದೇ ದೊಡ್ಡದ ದೊಡ್ಡದು ಆರ್ಡರ್ ಮಾಡ್ಲನ ಝೊಮ್ಯಾಟೋದಾಗ ಅಡ್ರೆಸ್ ಹೇಳ
ನಾನ ಕನ ಕಡೆ ಮೂಡಲ್ಲಿಗೆ ಕೊಳಟೈಮಿಗೆ
ಹ್ಮ್ ಇದ್ದಾಗ ಹೇಳ ಹ್ಮ್ ನಡತಪಾ ಆಕಡೆ ಕಡೆ ಟ್ರಿಪ್ಪಿಗ ಹೋತ್ರಿ ಅಲ್ಲಿ ಇಲ್ಲಿ ಮಜಾ ಮಾಡತ್ರಿ
ಟ ಪಬವಿಪಲ್ಲಲ್ಲ
ಈ್ ಸತಿ ಹೋಗ್ಕ್ಕಾ ನಾನ್ ಎಲ್ಲಿಿದಾರ ಒಂದ್ ಎರಡ್ ದಿನ
ಮತ್ತ ಬಾಳ ಅಂತ ಬಲ್ಲ ಇದೆ ಈ ಕಡೆ ನಮ್ ಕಡೆ
ನಿಮ್ ಕಡಿ ಬಂದು
ಈಗ್ ಬೇಡ ನಾ ಎಕ್ಸಾಮ್ ನಾ ಎಕ್ಸಾಮ್ ಹತಾವ ಎಾಮ ಸ್ಟಂಬ ಮುತ ಸಪ್ಟೆಂಬರ್ಗ ಗಮ್ಮ
ಹ್ಮ್
ಎಕ್ಸಾಮ್ ಮಾಡ ಓ ಮಂತ
ಹಾ
ಕೆಳಗೆ ಒನ್ ಅವರ್ ಈ ಕಡೆ ಸೊಚಲ್ ಪ್ಲಸ್ಕ ಬರ ಡ ಬರುದನ ಹ ಮತ್ತೆ
ಆ ಅದರ ಮುಗಿಲ್ಲನೆ
ಎಂಜಾಯ್ಮೆಂಟ್ ಇಲ್ಲೇ ಎದ್ದಿದ್ರರು ತಲಾ ಎಂಜಾಯ್ಮೆಂಟ್ ಅದ ಯಾರ್ ಫ್ರೆಂಡ್ಸ್ ಇದ ನದ
ಹ ನೀವ್ ಹೇಳಿರೋದ್ರ ಮುಗಿತ್ತು ನೀವ ಹೋಗಾಗ ಹೇಳೇತ್ತೆಲ್ಲ ಅದೇ ಡೌಟ್ ನಂಗಗೆಿನ
ಏ ಇಲ್ಲಫ್ರೆಶ್ ಫೆಶ್ ಆಗ ಏತ್ ಮಾಡೋಡ ಪ್ರ್ರೆಶ್ ಬರ್ತನ
ಹ್ಮ್
ಪ್ರಸೇಕ್ ಪ್ರೆಸೇಕ್ ನೀ ಬೈ ನಿಮ್ೈ ಏ ಹೋಗಲ್ ಗೊತ್ತ ಎಲ್ಲಿಗೆ ಹೆಂಗಿದ್ರ ಸೆಪ್ಟೆಂಬರ್ ಸೂಟ್ಿ ಇರ್ತಾವಾಗ
ಬಜೆಟ್್ದಾಗ ಪ್ಲಾನ್ ಮಾಡ್ತರಿಲ್ ಮಾಡಿದಾರನು
ಏ್ ಬಜಾರ್ದಾಗ ಬೈ ನಾವ್ ಅಂತ ಪರಿವತ್ತಲ್ಲ
ಅದೇ ಎಷ್ಟ್ ಬಜೆಟ್ ಮಾಡಂಗಿರಿ ಲಾಸ್ ಎಷ್ಟ ಅಂದ್ರ
ಬಾಳ ಜನ ಅಂದ್ರೆ ಸ್ವಲ್ಪ ಜಾಸ್ತಿ ಹತವಾ
ಬಾಳ ಜನ ಅಂದ್ರ
ಇಲ್ಲ ಬಾಳ್ದ ಏನಾದ್ರ ಇಷ್ಟೇ ಅದು
ಹ್ಮ
ಒಂದ್ ಮೂರ್ ನಾಲ್ಕ್ು ಐದ್ ಲಸ್ ಏಜ್ ಅಂದ್ರೆ ಒಂದ್ ಬರ್ತ ಒಂದ ಐದಾರ
ಹ್ಮ್ ಹ್ಮ್ ಹ್ಮ್
ಐದಾರೊಳಗೆ ಜಾತ್ ಮಗ್ ಬಡಲ್ಲ
ಹ್ಮ್ ಹ್ಮ್ ಅವಾಗ ಏನಾದ್ರು ಕೆಲ್ಸ ನಡ್ದ ಅಂದ್ರೆ ಆಯ್ತು ಮಾತಗೆ
ಹ
ಹ
ನೋಡಾಮಿನ ನಾಾವನ್ ರೆಡಿ ಮಾಡದ ಮಾಡ್ತೇವಿ ಹೋಗ ಬಿಡಮ್ ಪ್ರೆಶೆಾಗನೆ ಪ್ರೆಶಾಗ ಹೇಳ್ಬಬೇಕುಂಟ ಹೊಸಲ
ಅಲ್ಲ ನೀ ಕುಡಿತ ತಿಂತೆ ಐದ್ಾರ ಬರ್ಲಕ್ ನ್ ಕಾರ್ ಮುಗಿಸೊಂಡ
ಏ ಕಾಲು ಬ ಬರಿ ಇದು
ಹ ಅದೇ ಮತ್ತೆ ಟಿಟಿಗೆ ಹೋಗಟ ಟಿಟಿನ ಹಗಿದ್ದ ಅದು ನಾವು ಹೋಗುತ್ತ ಅಷ್ಟು ಹೋಗುತ್ತ ಟೀಟಿ ಆದ್ರೂ ಟೀಟಿಗೆ ಅಲ್ಲ ಟೀಟಿಗೆ ಒಬ್ರ ಒಂದ ಐದನೂರ ಹಂಗ್ ಬಳತೇನೆ ಅಲ್ಲ ಹದ್ನೈದುನೂರು ಸಾವಿರ ಹಂಗ್ ಬಳತೇನೆ
ಹ್ಮ ನಂಜೆ ನೀನ್ ನರ್ ಕೇಳದಿಲ್ಲಲ್ಲ ಹೀರೋ
ಅಷ್ಟು ಬಿದ್ರ ಬಿೀ ಅಲ್ಲಿ ಖರ್ಚ ಕಡಿ ಒಂದ್ ನಾಕು ಮೂರ್ ಸಾವಿರ ನಡ್ರನು ಬರುತ್ತ ಒಂದದ ಐದು
ಹ್ಮ್ ಹ್ಮ್ ಏನ್ ಮಾಡ್ತಿದ್ದೆ ಬೋಳಿಮಗನೆ ಟ್ರಿಪ್ ಎಕ್ಸಾಮ್ ಆಗಣ ಬರಬ ತಳಾಗಕಡೆ ನ ಅಕಡೆ ಗುಟಕಟಕ ಕಡೆ ಬರಂಗಲ್ಲ ಶಾಪುಡ್ಿದ ತ್ತರೋರ ಹೆಬ್ಬಗಳಿಗೆ ಸತ್ತ ಅವರು ಬಾ ಏ ಟ್ರೆಕ್ಕಿಂಗ್ ಹತ್ ಬಿಡಲ್ಲ ಬಟ್
ಅಲ್ಲ ಏಳು ಏಳ ಗುಟ ಸುಚಿಸ ರ ಎರಡು ದಿನ ಸುಮ್ಮ ಅಲ್ಲಲ್ಲಿ ಸ್ಟೇ ಮಾಡಿಗೆ ಇಷ್ಟ ಹ ಅಲ್ಲಿಲ್ಲಿ ನೋಡದ್ರ ಆಯ್ತ ಹ ಬರಬರಿ ಆತದ ಹೊಡದ ಅಂದ್ರ
ಹ ಹ
ಎಲ್ಲವನ್ನು ತೋರಿಸ್ತಾನ್ ತಾನೆ ಹು ಹು ಶಾಪುರ್ ಗುಡ್ಡ ದೊಡ್ಡದ ಬುದ್ಧಗರು ಅದ ಬುದ್ಧಗರು
ಹಲೋ ಹಲೋ
ಹು
ಬುದ್ಧವರ್ ತೋರ್ಸಕ್ ಕುಂತೆ ಏನ್ ದೊಡ್ಡದು ಹು
ಎಲ್ಲಿದ್ದ ಮನದೆ
ಹೊರಗಿನ ಯಾವ ಮನೆಗೆರ್ಲ್ಲ
ಹಾ
ಎಲ್ಲಿ ಈ ಕಡಿ
ಏ ಕೇಳೋವಲ್ತ ಫೋನ ಎಲ್ಲಿ ಇಟ್ಟು ಮಾತಾಡ್ಲಾ ತಿ
ಊಚೆ ಹೊಯಕ್ ಬಂದಿದ್ದೆ
ಹೌದು ಕಣೋ ಮಗನೆ
ಹಾ ಹಾ
ಟ್ಯಾಂಕ್ ಫುಲ್ ಆಗಿತ್ತ ಅದ್ಕ್ಕೆ ಖಾಲಿ ಮಾಡಿದೆ
ಹೂ ಅಂತ ಫರಿ ಯಾಕ ಇಟ್ಕೊಂಡ ಕುಂತಿದೆ
ಮಕೊಂಡಿದ್ದೆ ಮಕೊಂಡಿದ್ದ ಇಡತಾನ ಹಂಗೆ ಈಗ ಎದ್ದಿದ್ದೆ ಈಗ ಎದ ಸ್ವಲ್ಪ ನೋಡಿದೆ ನೀನೇ ಫೋನ್ ಹಚ್ಚಿದಿ
ನಿಮ್ ದೋಸ್ತರಿಗೆ ಹಚ್ಚಿಲ್ಲ ಏನ್ ನೀ ಅಲ್ಲೇ ಬಗಲಾಗ ಇರ್ತಿ ಅಲ್ಲಾ
ಏ ಅಚ್ಚಿ ಬ ಮಾತಾಡಕಕ್ಕೆ ಗೊತ್ತಿಲ್ಲ ಟಾಪಿಕ್ ಬರ ಜ ಮಾತಾ
ನೀ ಮಾತಾಡಿದ್ರೆ ಅಂತವು ಮಾತಾಡ್ತ್ರೆ ಅದಕ್ಕೆ
ಬಾಳ ಡೇಂಜರ್ ಬೇ ಅದಕ್ಕೆ ಅದಕ್ಕೆ ಬೈ ಬಾಯ್ ಓಪನ್ ಆಯ್ತ ಅಂದ್ರೆ ಏನಂತಾರ್ ಅವಾಚ್ಯ ಶಬ್ದ ಗೋಳೆ
ಹ ನಮಂಬೂನ್ ಅದೇ ಅದ ಬೈ ಸ್ವಲ್ಪ ಕಂಟ್ರೋಲ್ ಮಾಡಿ ಕಲೈತಿವ ಅಷ್ಟೇ ಏನು ಮಾಡಕ್ಕ ಆಗಲ್ಲ ಅಂತ ಕಟ್ರೋಲ್ ಮಾಡಿ ಕಲ್ಯಾತೆವ್
ಬಯ್ ಅವ ಅವು ಅವಾಚ್ಯ ಶಬ್ದಗಳು ಇದ್ದುದಿಲ್ಲ ಅಂದುರ್ ನಮಗ ಮಾತಾಡ್ದಂಗೆ ಅನ್ಸಲೋದು ನಮ್ಮ ಸ್ಟಾರ್ಟಿಂಗ್ ನಾವುಾರ ಬಾಲ ಹಿಂಗೆ ಆಗ್ಯದ ನಮ್ದ ಎಲ್ಲ ಬೆಳಸಿ ಎಲ್ಲ ಇದಬಟ್ಟ ಆಮೇಲೆ ಕಂಟ್ರೋಲ್ಂದೇವಿ ನಾವನು
ಕಾಲ್ ಆಗ ತಾನೇ ನೆನ್ಪ ಬರುತ್ತ
ಸಂಜಿಕ ಒಂದ್ ಎರಡ್ ಕಪ್ ಟೀ ಕುಡಿಬೇಕಂದ್ರೆ ಅವಾಚ್ಯ ಶಬ್ದಗಳು ಅವಾಯ್ಡ್ ಮಾಡ್ಬೇಕಪ್ಪ ಇಲ್ಲ ಇಲ್ಲ ಪಾರ್ಕೊಡ್ ಬಿರಿಯಾನಿ ತಿನ್ಬೇಕಂದ್ರೆ ಸ ಬಂದ್ ಮಾಡ್ಬೇಕ ಆಯ್ತುದ್ ಅಲ್ಲ
ತಿಕಡ ಬನ್ಲಿ ಹೊತ ನತ್ತ ಈ ಚಿಕ್ಕದು ಮರ ಊಟ ಹೋಗ ಇತ್ತು ಕೊರಿ ಸೆಟ್ಟ ಅದು ಅದನು ಜವ ಅಲ್ಲ ಅನು ಹ ತತ್ತಿದ್ದೋ ನೀನ್ ಚ ಹೊಸ ಕುಟ್ಟಿಲ್ಲ ಒಬ್ದ ಕೊಟ್ಟಲ ಒಂದು ಜೀವನ ಸತ್ ಹೊಡ್ಯದ ಅಂದ್ರೆ ಈ ವ ತಿ ಕೊು
ಏ ಬೈ ಆಸೆ ಹುಟ್ಟಕೆ ನಮ್ ಮದ್ಲೆೇ ಸತ್ತ ಹೊಡಿತೀವ ಅದು ಬೆಟರ್ ಅದ್ ಆಸೆ ಹುಟ್ಟಿಸಷ್ಟ ಸಹಾಯ ಹೊಿತವಿ ಲ್ಲ ಅದು ಹೆಂಗ ಇರುತ್ತೆ
ನಿ ಸತಕ್ಕ ಒಂದೆಗ ನಮ್ಮಲ್ಲಿ ಚಿಿಕಂಡಿಂದಿಂದೋಡ ನ ಪ್ರಾಣಿ ಹಮಷೆ ಬೈ ಏ ಬೈನ ಮುಟದಲ್ಲೋ ದಂಂಗಗೆರ್ಕೊಂಡ್ ಗೊತ್ತಿಲ್ಲವು ಏ ಭಯಿ ಅದಕ್ ನೋಡಲ್ಲೇ ನವು ಬನ್ಿ ಹೆಂಗೋ ನೀನು ಬೈ ನಾವು ಇಾಮುಗಳ ಬ ಇ ನಾನವು
ಆ ಕಿರಿಯ ಅಂದಂಗ ಆಗತ್ಲ ನೀನು ಸ್ಟಾರ್ಟಿಂಗ್ ಕಿರಿಯನ ಬ್ರ ಕಾವಡ್ ಅಂತಂತಿಂದಲ
ಹ ತ
ಇಲ್ಲ ನಂಬ ಇಲ್ಲಿ ಒಬ್ಬ ಕಲಾಕಾರ ನಾವದ ಬ್ರಾಹ್ಮಣ ಬ್ರಾಹ್ಮಿಣ ಅನ್ಕಂತೆ ಆಯ್ತಾರ ಆಯ್ತಾರ ಎಲ್ಲ ಹೊಡಿತಿದ್ದವ
ಭೈ ಕ್ಸ ೇಡಿಸ್ ಎಂಡ್ ಲೇಡಿಜ
ಈ ಟ್ರೇಲರ್ ನೋಡಿದೆ ಯಾರು ಅಜ್ಜಿ
ಹ ಬೈಿ ಬರಣ ನೋಡಿನಿ ಅನ್ನಂದೂರಿಗೆ ಹೇಗ ಇಚ್ಚದ ಭೈ ಒಂದ ಸ್ವಲ್ಪ ದೂ ಸ್ವಲ್ಪಟಮ ಯಾರು ಬಡ ಮ ಮ ಕೆಸ್ನ್ ಹಕ ಎಲ್ಲ ಹ ಮತ್ತ ಬ ು ಮ ಮತ ಮನಗ ಹುಡುಗಾರ್ ಬರ್ತಾರ ಅವರು ಬರ್ ಅವ ಲ್ಲ ಚ ಎ ಮಾಡಕದಂತ